ಕೆ
ಹಾ ಕೇಳಿಸತಾ ಇದ್ದೆ
ಏನ್ ಮಾಡ್ತಾ ಇದ್ದೀರಾ
ನಾವು ಮುಂಡಗೋಡಿಂದ ಮಾತಾಡ್ತಿದ್ದೇವಿ
ಹೌದಾ ಊಟ ಆಯ್ತಾ ಓಹೋ ನಂದು ಇನ್ನ ಎಲ್ಲಾ ಮಾಡ್ಬೇಕು ಕಾಫಿ
ಕಾಫಿ ಕಾಫಿ ಆಯ್ತು
ಹ್ಮ್ ನಮ್ದು ಇವಾಗ ತಾನೇ ಜಸ್ಟ್ ಅಷ್ಟ ಆಯ್ತು ಹ ಹ್ಮ
ಇಲ್ಲ ಇವಾಗ ಮುಗ್ದಿದ್ದೇರಿೀ ನಮ್ದ ಡಿ ಡಿಪ್ಲೊಮಾ ಮಾಡ್ತಿದ್ದೆ ನಾನು
ಹಾ ಹೌದಾ ಮ ಕಾಲೇಜಿನಲ್ಲಿ ಟ್ರಿಪ್ ಕೂಡ ಏನು ಇಟ್ಟಿಲ್ವಾ
ಇಲ್ಲ ಈ ಸರಿ ಕಾಲೇಜ್ ಒಳಗ ಏನು ಇರ್ಲಿಲ್ಲ ನಾವೇ ನಂದು ಗೆಳೆಯರೆಲ್ಲ ಸೇರಿ ಹೋಗಿದ್ವಿ ಇಲ್ಲಿ ಹಾ ಬೆಟ್ಟಕ್ಕೆಲ್ಲ ಹೋಗಿದ್ವಿ ಹಂಗೇನ ಅದರು ಬೆಟ್ಟಕಲ್ಲ ಮತ್ತೆ ಅಲ್ಲಿ ಹಂಪಿ ಇವಾಗೊ ಒ ಒಂದ್ ಎರಡ್ ಮೂರ ತಿಂಗಳ ಆಯ್ತು ಅವಾಗೆ ಹ ಎಕ್ಸಾ ಪರೀಕ್ಷೆ ಇರೋಕ್ಕೆೆ ತಮ್ಮ್ದೆ ಹೋಗ್ ಬಂದಿದ್ವಿ
ಹಾ ಹಾ
ಹಾಗೆ ಹಂಪಿ ಎಲ್ಲಾ ನೋಡಿ ಈ ಬಂದಿದ್ದ ನೀವು ಎಲ್ಲಾದೂ ಹೋಗ್ಬೇಕ ಅಂತಕೊಂಡತ್ರಲ್ಲ ಹೋಗ
ಇಲ್ಲ ನಾವ ಹೋಗಿ ಬಂದ್ವಿ ಒಂದ್ ಹದ್ನೈದ ದಿಂದ ಹಿಂದ್ ಹಿಂದ್ಗಡೆ ಅಂಜನಾದ್ರಿ ಬೆಟ್ಟ ಹಂಪಿ ವಿರೂಪಾಕ್ಷ ದೇವಾಲಯ ಮತ್ತು ಕಲ್ಲಿನ ಕೃತ
ಹಾ ರೀ
ಅಲ್ಲಿ ಹೋಗಿ ಬಂದಿ ಹ ನೆಕ್ಸ್ಟ್ ಎಲ್ಲಿಯಾದ್ರೂ ಹೋಗ್ಬೇಕು ಅಂತ ನಿತ
ನಂದು ಪ್ಲಾನ್ ಅಂದ್ರೆ ಮೈಸೂರು ಈಗ ಮೈಸೂದ ಹೋಗಬೇಕ ಲಿದೆ
ಹಾ ಹಾ
ಸಣ್ಣೋನಿದ್ದಾಗ ಒಂದ್ಸಲಿ ಹೋಗಿದ್ದ ಅಷ್ಟೆ ನಾನು ಒಂದ್ಸರಿ ಹೋಗಿ ಅಲ್ಲಿ ಇ ಜವಲ ದಲ್ಲ ಎಲ್ಲ ತಿರಿಗೆಗ ಎಲ್ಲಾ ನೋಡ್ಬೇಕಂತ
ಹಾ ಹಾ
ಮೈಸೂರು ಅರಮನ್ೆ
ಹೋಗಿದ್ರಾ ಒಂದ್ ಬಾರಿ ನೀವೀಗ
ಸರಿ ಹೋಗಿದ್ದೆ ನಾನನ್ ಅನ್ನೋೊಂಡಿದ್ದಾಗ ನಮ್ಮ ಸ್ಕೂಲಲ್ಲಿ ಹಾ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಸ್ಕೂಲಲ್ಲಿ ಎಲ್ಲಾ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅವ್ರ ಜೊತೆ ಎಲ್ಲ ಅಡ್ಡ ಅಡಿ ಎಲ್ಲ ಚೆನ್ನಾಗಿತ್ತು ಆಟ
ಹ್ಮ್ ಯಾವ್ಯಾವ ಪ್ರಾಣಿಗಳ್ದವು ಅಲ್ಲಿ
ಅಲ್ಲಿ ಅಹ ಎಲ್ಲಾ ತರದ ಇದ್ವು ಜಿಂಕೆ ಹೋಲಿ ಆ್ರ ಅಲ್ಲಿ ಏನ ಾರೆ ಬಕ್ ಕಾರ್ಡ್ ಬೇಕಂತ ಇತ್ತು
ಹ್ಮ್
ಆಮೇಲೆ ಕರಡಿ
ಹ್ಮ್
ಹಲಿ ಶಿವ ಎಲ್ಲಾ ಮತ್ತೆ ಹಾವಿಂದ ಹಾವಿನ ಸೆ ಹಾವಿಂದ ಐ ದಿನ ಬೈರಐ ಅಲ್ಲೆಲ್ಲ ಎಲ್ಲಾ ತರದ ಹಾವು ಹಾ ಹಾ ಆಮೇಲೆ ಮ ಮೊಸಳೆ ಮೊಸಳೆಗಳಲ್ಲಿ ಮತ್ ನಾಲ್ಕೈತಾರೆ
ಹಾ ಹಾ
ಎಲ್ಲಾ ಚೆನ್ನಾಗಿತ್ತು
ಹ್ಮ್ ಅಕ್ಕಿಗಳು ಕೂಡ ಇದ್ವ ಅಲ್ಲಿ
ಹಾ ಹಕ್ಕಿಗಳ್ದು ಪಕ್ಕ
ಹ್ಮ್ ಇದು ಯಾಾವ್ದ ಕಾಗೆ ಗಿಳಿ ಹಾ ಹಾ ಹಾ ಏನು ನೀವು ಒಬ್ಬ್ರೇ ಹೋಗಿದ್ರ ಅಥವಾ ಮನೆಯವ್ರು
ಇಲ್ಲ ಇಲ್ಲ ಸ್ಕೂಲಿಂದ ಹೋಗಿದ್ವಿ ಅಂದ್ರೆ ಸ್ಕೂಲಿಂದ ಟ್ರಿಪ್ ಮಾಡಿದಿದರು ಶಾಲೆಯಿಂದಾನೇ ಎಲ್ರೂ ಒಂದು ಐವತ್ತಾರವತ್ತು ಜನ ಸೇರೆ ಹೋಗಿದ್ವಿ
ಹಾ ಹಾ ಮನೆಯಿಂದ ಕೂಡ ಹೋಗಿಲ್ವಾ ಹಾ ಹಾ
ಹ್ಮ್ ಪ ಪುನಾಗ ಒಂದ್ಸರಿ ಹೋಗಿದ್ವಿ ಮನೆಯಿಂದ ಅಲ್ಲಿ ರಾಧಾಕೃಷ್ಣ ೆಂಪಲ್
ಹಾ
ಮತ್ತೆ ನಮ್ದು ಜೈನ್ದ ಒಂದು ಗುಡಿ ಎಲ್ಲ ಹೋಗಿದ್ವಿ
ಹಾ
ಎಲ್ಲ ಚೆನ್ನಾಗ ಅಲ್ಲೆಲ್ಲ ಆ ಸೆಡ್ ಹ ಇದ್ರೆ ಎಲ್ಲ ಚೆನ್ನಾಗ್ ನೋಡ ಕಲರ್ ಚೆನ್ನ ಚೆನ್ನಾಗ ಎಲ್ಲ ಸಿಗುತ್ತೆ ದೇವಸ್ಥ
ಹ -ಹಾ -ಹಾ
ಹ್ಮ್ ಹ್ಮ್್ಮ
ಮತ್ತೆ ನಿಮ್ಗೆ ಎಷ್ಟ ಇರೋದ ಟೆಂಪಲ್ ಯಾವದು ದೇವಸ್ಥಾನ
ನಂಗೆ ಇಷ್ಟ ಇರೋದಂದ್ರೆ ಇದು
ಹ್ಮ್
ಕೂತ್ಕೋ ಮಚ್ಚಾ ಇ ಎಳಕೊಂಡು ಹೋಗು ಮಚ್ಚಿ ಅ ಹ ಅಲ್ಲಿ ಅಲ್ಲಿ ಹೋಗ್ಬೇಕ್ ಅಂತೆಲ್ಲ ಇದೆ ಹೋಗಿಲ್ಲ ಮತ್ತೆ ಮಧ್ಯಪ್ರದೇಶ ತ್ರ ಒಂದು ಸಮಯ ಸಿ ಕರ್ಜಿ ಅಂತ ಒಂದಿದ್ದೆ
ಹಾ
ಅದು ದೊಡ್ಡ ಬೆಟ್ಟ ಇದೆ ಅಲ್ಲೂ ಅಲ್ಲೂ ಹೋಗ್ಬೇಕಕ್ಂತಲ್ಲ ಇದೆ
ಹಾ ಏನ್ ಇವಾಗ ಹೋಗ್ತೀರಾ ಏನ್ ಮುಂದೆ ಜಾಬ್ ಸಿಕ್ ಹಾ ಹಾ
ನಾಲ್ಕೈದು ವರ್ಷ ಆದ್ಮೇಲೆ ಅಂದ್ರೆ ಅದು ಬಾಳ ದೂರ ಆಗುತ್ತಾ
ಹಾ
ಮತ್ತೆ ಖರ್ಚು ಬಾಳ ಇದೆ ಅಲ್ಲರ ಹೋಗ್ ಬರಂತ ನಾವು ಇವಾಗ ಡಿಪ್ಲೊಮಾ ಮಾಡ್ತಿದ್ವಿ ನೋಡ್ ಹೋಗ ಈಗ ಜಾಬಿಗೆ ಹೋಗ್ಬೇಕು ಇಲ್ಲ ಬಿ ಎ ಮಾಡಿ ಇಂಜಿನಿಯರಿಂಗ್ ಮಾ ಮಾಡ್ಬೇಕಂತಲ್ಲಿದೆ ನಮ್ದು ಕಲಿತನ್ಷ ಬರ ನೋಡೋದು
ಹ್ಮ್ ಮೊದಲನೇ ವರ್ಷನ ಎರಡನೇ ವರ್ಷ ನಿಮ್ದು ಹಾ ಹೌದು
ಡಿಪ್ಲೋಮೋ ಮುಗಿತ ಇವಾಗ ಮೂ
ಹಾ ಹಾ ಹೇಗಿತ್ತು ಅಲ್ಲ ವಿದ್ಯಾಭ್ಯಾಸ
ಚೆನ್ನಾಗಿದೆ ಇವಾಗ ರಿಸಲ್ಟ್ ಒಂದ್ ಬರೋದಿದೆ
ಹಾ ಹಾ ಹಾ
ಅದೊಂದ್ ಬಂತ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕಕ್ ಅಂತ ನೋಡ್ಬೇಕು
ಹಾ ಒಳ್ಳೆದು ನಾವ ಈಗ ಇಂಜಿನಿಯರಿಂಗ್ ಓದ್ತಾ ಇದ್ದೀವಿ ಹ
ಸೈನ್ಸ್ ಮುಗಿತಾ ಡಿಪ್ಲೋಮೋ ಹಾ ರ ಹಾ ಎಲ್ಲಿ ಅಲ್ಲಿ
ಹ್ಮ ಹ ಪಿ ಜಿ ಮಾಡು ಪಿಜಿಯಲ್ಲಿ ಇದಿದ್ದೀವಿ ಹ್ಮ್ ನೀವು
ನಾವ ಇಲ್ಲೇ ಮನೆ ಮನೆಊ
ಹ್ಮ್ ಹ್ಮ್ ಒಂದ್ ಬಾರಿ ಕೂಡ ಪಿಜಿಲಿ ರೂಮ್ ಅಲ್ಲಿ ಇಲ್ವಾ ನೀವು ಹಾ ಹಾ ಹೌದಾ ಹಾ ಹಾ ಊಟ ಹೇಗ್ ಕೊಡ್ತಿದ್ರ ಅಲ್ಲಿ
ಕಷ್ಟೆ ಚೆನ್ನಾಗಿ ಅಷ್ಟೊಂದ ಚೆನ್ನಾಗು ಇರ್ತಿರ್ಲಾ
ಹಾ ಹಾ
ಅಷ್ಟೊಂದುಏನಂತಲ್ಲ ಏನ್ನೊ ತಿಂತಿದವಿ ಅಷ್ಟೇ
ನಿಮ್ದು ಹ್ಮ ನಿಮ್ದು ಇಷ್ಟವಾದ ಫುಡ್ ಯಾವ್ದ ಆಹಾರ
ನಮ್ಗೆ ನಾನು ಮನೇಲಿ ಅಂದ್ರೆ ಇದು ಅವಲಕ್ಕಿ ಅವಲಕ್ಕಿ ಒಂದಿದ್ದು ಇದ್ರೆ ಸಾಕು
ಹ್ಮ ಹ ಹಂಗೆ ಮತ್ತೆ ಸಿಹಿ ಪದಾರ್ಥ ಇದು
ಸಿಹಿ ಪದಾರ್ಥದಲ್ಲಿ ಗುಲಾಬ್ ಜಾಮೂನ್ ಈ ತರ ಅಂದ್ರೆ ಇದು ನಾಷ್ಟದಲ್ಲಿಲ್ಲ ಹಾಗೆ ಯಾಂದ್ರೆ ಮತ್ತು ಗುಲಬ ಜಾಮುನ್ ಮತ್ತೆ ಬ ಾಮಿಂದ ಮಾಡ್ತಾರಲ್ಲ ಬಾದಾಮ ಪಿಸ್ತಾ ಏನೋ ಆದ್ರಿಂದ ಹಾ
ಹಾ ಹಾ
ಹಾಗೆ
ಹ್ಮ ಊಟ ಅದ್ರಲ್ಲಿ ಬಂದ್ಬಿಟ್ಟು ನಮ್ಗೆ ರಾಗಿ ಮು್ದೆ ದಷ್ಟ ಹ್ಮ್ ಹ ಇದು ಮಾಂಸಾಹಾರಿ ಎಲ್ಲಿ ಬಂದ್ರೆ ಹ ಚಿಕನ್ ಇಷ್ಟ ಹ್ಮ್ ಹಾಗೆ ಇದ್ರಲ್ಲಿ ಸ್ವೀಟ್ ಅಲ್ಲಿ ಬಂದ್ರೆ ಗುಲಾಂ ಜಾಮೂನ್ ಅದ ಇಷ್ಟ
ಹಾ ನಾವು ನಾವು ಮಾಂಸಾರಿ ನಾವು ಫುಲ್ ಸಸ್ಯಾಹಾರಿ ಹ ರೀ ಮಾಂಸಾರಿದ ಸಸ್ಯಾಹಾರಿ
ಹಾ ಹಾ ಹ ಅವಡ್ಿಗೆನ್ ನೀವ ಮಾಡ್ಕೊತೀರಾ ಮನೆಯಲ್ಲಿ ಅಮ್ಮ ಮಾಡು
ಅಮ್ಮ ಅಮ್ಮ ಮಾಡ್ತಾರೆ ಅಮ್ಮ
ಮತ್ತೆ ಯಾವ ದೇವ್ರನ್ನ ವಾಳಂಬೋುದು
ಏನು
ಯಾವ್ದ ಇವ್ರನ್ನ ಬಾಳ್ ನಂಬೋದು
ನಾವ ಹ ನಾವು್ ನೋಡಿ ಅಡಿ ನಂಬೋದ ಅಂದ್ರೆ ಶಿವನ್ನ ಹಂಗೆ ಅಂತ ಅಲ್ಲ ಒಬ್ಬ ನಂಬೋದಂತೆ ಎಲ್ಲ ದೇವರು ನಂಬ್ತವಿ ಹ ಹ ತಾವು ಹಾ
ನಾವು ಇದು ಅ ಹನುಮಂತಗೆ
ಹಾ ಹ್ಮ್ ಹ ಎಲ್ಲಾರು ಒಂದೇ ಹ ಹ ಹ್ಮ್ ಬೆಳಿಗ್ಗೆ ಏನ್ ಊಟ ಮಾಡಿದಿ
ಹರಿ
ಬೆಳಿಗ್ಗೆ ಏನ್ ಊಟ ಮಾಡಿದ್ರಿ
ಬೆಳಿಗ್ಗೆ ನಾವು ಫ್ರೆಂಡ್ ಮ ಫ್ರೆಂಡ್ ಅಂಗಡಿ ಇದೆ ಅಂಗಡಿ ಹೋಗಿದ್ವಿ ಅಲ್ಲೇ ಅವರು ಪಲಾವತ್ತುು ಕಟ್ಕೊಂಡ್ ಬಂದಿದ್ರ ಹಾ ಅಲ್ಲೇ ಪಲಾವ ಊಟ ಮಾಡಿ ಸ್ವಲ್ಪ ಬನು ಇವಾಗ ಇವಾಗ ಅಂಗಡಿ ತ ಯಾರ ಅವರು
ಹಾ
ಸ್ವಲ್ಪ ಎಲ್ಲ ಹೊಂದ್ಿಸೋು ಎಲ್ಲ ಮಾಡ್ ಉಂದು ಹ ಏನೇನು ಅಂಟಸೋದಿದೆಲ್ಲ ಎಲ್ಲಾ ಅಂಟಿಸಿ
ಹ್ಮ್
ಅದೆಲ್ಲ ನೋಡ್ಕೊ ಬಂದ್ ಮಾಡಿ ಇವಾಗ ಬಂದ್ವಿ ಮನೆ
ಹ್ಮ್ ಇದು ನಿಮ್ಗಿಷ್ಟವಾದ ಕ್ರೀಡೆ ಯಾವ್ದದು ಆಟ
ಆಟ ಅಂದ್ರೆ ನಾನು ಅಹ ಸ್ಕೂಲಲ್ಲಿ ಮತ್ತೆ ಸ್ಕೂಲಲ್ಲಿ ಇದ ಎಲ್ಲ ಹೆಜ್ಜಂತದ್ದು ಮಾಡ ಬಾಳ ಆಡ್ತಿದೆ ಜಿಲ್ಲಾ ಹ ಜಂಪು ಹಾ ಅದರಲ್ಲಿ ಜಿಲ್ಲಾ ಮಟ್ಟದೆಲ್ಲ ಹೋಗ್ ಬಂದಿದ್ದೇನೆ
ಹಾ
ಮತ್ತೆ ೋಖೋ ಆಡ್ತಿದ್ವಿ ಖೋಖೋ ಕಬಡ್ಡಿ ಆಡ್ತಿದ್ದಿದೆ
ಹಾ
ಆ ಮತ್ತೆ ಇದು ಥ್ರೋಬಲ್
ಹಾ
ಎಲ್ಲ ಆಡ್ತಿವ್ರಿ
ಕ್ರಿಕೆಟ್ ನೋಡ್ತೀರಾ ನೀವು
ಹಾ ಕ್ರಿಕೆಟ್ ನೋಡ್ತಿೀವಿ
ಹಾ ಯಾರ ಇಷ್ಟ ಅದ್ರಲ್ಲಿ
ನಮ್ಗೆ ವಿರಾಟ್ ಕೊಹ್ಲಿ
ಹಾ ಹಾ
ನಾ ಆವಂದ್ ದೊಡ್ಡ ಫ್ಯಾನ್ ಹ ಮೊನ್ನೆ ಇದೆಲ್ಲಾ ಅಸಿಪಿ ಎಲ್ಲ ವನ್ ಆಯ್ತಲ್ಲ ಹಾ ತುಂಬಾ ಖುಷಿ ಆಯ್ತ್
ಹ ನಮ ನಮಗು ಸೇಮ್ ವಿರಾಟ್ ಕೊಹ್ಲಿ ನಮ್ಗೂ ಬಹಳ ಖುಷಿ ಆಯ್ತು ಹ್ಮ್ ಹ ಹೌದು ನೆಕ್ಸ್ಟ್ ಇನ್ನೊಂದ್
ಹಾ ಮತ್ತೆ ಹ್ಯಾಟ್ರಿಕ್ ಆಗುತ್ತೆ ಅದೊಂದ ಆದ್ರೆ ಮುಗಿ ತ್ತೆ ಮತ್ತೆ ಏನ್ ಬೇಕಾಗಿಲ್ಲ ವಿರಾಟ್ ಕೊಹ್ಲಿಗೆ ಎಲ್ಲಾ ಹ ಅಷ್ಟೇ ಎಲ್ಲಾ ಎಲ್ಲ ಎಲ್ಲಾ ಇದೆ ಅ ಎಂತಲ್ಲ ಆಗ್ಬಿಡ್ತು ಆಮೇಲೆ
ಏನ್ ಮಾಡಿದ್ರ ಅಮ್ಮ ಊಟಕ್ಕೆ ಮನೇಲಿ
ಇವಾಗ ಚಪಾತಿ ಪಲ್ಯ ಮಾಡಿದಾರಂತೆ ಬೈತಿದ್ರು ಮನೇಲೆೇ ಅಂದ್ರೆ ಫ್ರೆಂಡ್ಸ್ ಜೊತೆ ಹೋದೆ ಅಲ್ಲ ಮನೇಲಿ ಅಷ್ಟೆಲ್ಲಾ ಮಾಡಿದ್ದೆ ಹಾಗೆ ಹೋಗಿತ್ತು ಯಾ ಹೈ
ಹ ಹ ಮತ್ತೆ ತಿನ್ಬೇಕತಾನೆ ಮನೇೆಯಲ್ಲಿ ಅಮ್ಮ
ಹಾ ಇವಾಗೆ ಹಾ ಅಂದ್ರೆ ನಾವವು ಅಲ್ಲಿ ಹೋಗ್ಬಿಟ್ಟಿತ್ತುವಲ್ಲಾ ಅಲ್ಲೇ ಊಟ ಮಾಡ್ಕೊಂಡ ಬಂದ್ ಬಿಟ್ಟೀವಿ ಇವಾಗ ಮಾಡ್ತಿವಾಗ ನೈಟ್
ಹಾ ಹಾ ಹಾ ಮಧ್ಯಾಹ್ನ ಬಂದ್ಬಿಟ್ಟುೆ ನಾವು ಅನ್ನ ಸಾಂಬ ಮತ್ತೆ ನುಗ್ಗೆಕಾಯಿ ಸಾಂಬಾರಿತ್ತು ಅದೇ ತಿನ್ಕೊಂಡ್ವಿ ಇವಾಗ ಏನ್ ಮಾಡ್ತಾ ಇದಾರೆ ಅಂತ ಮತ್ತ ಗೊತ್ತಿಲ್ಲ ಪಿಜಿಯಲ್ಲಿ ಅವ್ರು ಮಾಡಿದ್ದಾನ ತಿನ್ಬೇಕು ಮನೇಲಿ ಮಾಡಿದಂಗ ಹತ್ರ ಆಗ
ಹಾ ಹ ಇಲ್ಲ ರೀ ಇ್ ಹೊರ ಹೊರಗಡೆ ಹೋದ್ ಅಂದ್ರೆ ಮುಗತಿರಿ ಅದ
ಹಾ ಹಾ ಹೌದು ನಿಮ್ದ ನಿಮ್ಗೆ ಹೊರಗಡೆ ಫುಡ್ ಯಾವ್ದ ಇಷ್ಟ ಅಂದ್ರೆ ಇದು ಎಗ್ ರೈಸು ಆ ತರ ಇರುತ್ತಲ್ವಾ
ಈಗ ಬಹಳ ತಿನ್ನೋದಂದ್ರೆ ನ ಗೋಬಿ ಗೋಬಿ ತಿಂತೇನೆ ನೋಡಲ್ ಎಸ
ಹಾ
ಎಷ್ಟೇ ಹೊರಗಿಂದು ತಿನ್ನೋದಂದ್ರೀ ಬ್ಯಾಡ್ರಷ್ಟ ಮತ್ತು ಯಾವಾಗಾದ್ರೂ ಊಟ ಮಾಡ ಂತೆಲ್ಲ ಹೋದ್ರೆ ಬೇಕಾದ್ರೀ ಪರೋಟಾ
ಹಾ ಹಾ ಫ್ರೆಂಡ್ಸ್ ಜೊತೆ ಹಓದಾ ಟ್ಟು ಕೆಲನ ಒೋಗಬರ ಮನೆಯವ್ರ ಜೊತೆ ಹಓದ್ ತರ
ಫ್ರೆಂಡ್ಸ್ ಜೊತೆ ಹೋಗ್ತೇನೆ ಬಾಳ ಮನೆಯವ್ರ ಜೊತೆ ಯಾವಾಗಾದ್ೂ ಯಾರ ಹೊರಗೆ ಹೋದ್ರೆ ಅಷ್ಟೇ
ಹಾ ಹಾ
ಮತ್ತೆ ಬಾಳ
ಹಾ ಹ ಹಗೆ ಹಾ ಮತ್ತೆ ಹಾ ಹೋಗ್ತೀವಲ್ಲ ಹ್ಮ ವಾರದಲ್ಲಿ ಒಂದ್ ದಿನ ಹೋಗ್ತಿೀವಿ
ಬೆಂಗ್ಗಳೂರ್ನಲ್ಲಿ ಏನಿದೆ ಪ್ಲೇಸ್ ನೋಡ ಅಂತ್ದ
ನೋಡ ಅಂತದ ಬಾಳಷ್ಟ ಇ ವಿಧಾನಸೌಧ ಇದೆ ಬಿಟ್ಟ ಲಾಲ್ ಬಾಗ್ ಇದೆ ಅ ಸರಿ ಲಾಲ್ ಬಾಲ್ ಹಾ ಇದೆ ಸರಿ ಟೈಮ್ ಆಯ್ತು ನಾ ಮನೆ ಅದೇ ಕರಿತಾ ಇದ್ದಾರೆ
ಸರಿಯ್ತ ಹಾ ಸರಿ ಆಯ್ತು ಹ್
ಬಾಯ್